ಹ ಎಲ್ಲಿ ಎಲ್ಲಿದ್ದ ವ್ಯಸ್ಥಾ ಕ್ಯಾದಲ್ಲ
ಕತ್ಪ್ಪಾ ಮನೆ ನೀ ಹೇಳಿದ ಬಾ
ಮನೆ ಅಲ್ಲ ಮುಂಜೆಯ ಹಚ್ಚಿನಿ ಮತ್ ಅದೇ ಸೊಕ್ ಕೆಲ್ಸ ಇತ್ತು ಅದೇನ ಇವತ್ತು ಬ ಇದಕ್ ಬರ್ತನಂದಲ್ಲಾ ನೀನ್ ಬರ್ಲಿಲ್ಲ ಬಿಡ್ಲಿಲ್ಲಾ
ಇನ್ನ ಟೈಮ ಅ ಆದಲ್ಲ ತಯ್ಯ ನೀಗೆ ಬರ್ಲನ್ ಮುಂಜಾಲೆ
ಮುಂಜಾನೆ ಅಲ್ಲ ಮತ್ ಬಂದ್ರ ನಾವ್ ಆಕಡೆ ಹೋಗಿ ಬರ್ತದ್ವಿ ಅಂದೇ ಮಳಿ ಗಿಳ ಆಗಿತ್ತು ಮತ್ತೆ ಚುಲೋ ಆಗಿತ್ತ ನಿನ್ನೇನ ಹೇಳಿದ್ವಲ್ಲ ಮತ್ ನಿನಗ
ಏದಿನ ಟೈಮ್ ಅದಲ್ಲಿ ಈ ಹೋಗಮ್ ಒಂದ ಒಂಬತ್ತ ಒಂಬತ್ತುವರಿಷಮ್ ಹೋಗಮ್ ಇನ್ನು ಇ ಏಳು ಗಂಟೆ ಆಗೆದ ಈಗ
ನೋಡ ಆಯ್ತ್ ಎಲ್ಲಾ ಮುಗ್ದ ಹೋಯ್ತ್ ನಮ್ದು ಲೈಫೇ ಓದಯ್ತ ಮುಗೀತು ಈಗ ಲಾಸ್ಟ್ ಮೂಮೆಂಟ್ ಅದ ಈಗ ಎಲ್ಲರಿಗ ಹೇಳಿನಿ ಅವ್ರನ್ ಬರಕತ್ತ ಅಂತ ಈಗ ನಾ ನೀ ಬರ್ತನಂದ್ರ ಹೇಳ ನಾನ್ ಇಲ್ಲೇ ನಿಂದಿತ್ ನೀ ಎಂಟು ಎಂಟುವರೆಗ್ ಬಿಟ್ಬಿಡ ಅಲ್ಲಿಂದ
ನಾ ಈ ಎಂಟು ಎಂಟವ್ರರು ಬಿಡತಾಗ ಅಲ್ಲಿ ಇಷ್ಟ ಅಂದ್ರೆ ಬರ ಕುೂತ ಅಂತ ನುಡರು
ಹ ಹುಡುಗರು ಬರಕತ್ತವಂತ ಅದು ಹೆಂಗ ಅ ಗೊತ್ತದ ನಿನ್ನೆ ಮ ಹೇಗ ಅದಲ್ಲ ಭಾರಿ ಅಬ್ ಕ್ಲಮೇಟ್ ಭಾರಿ ಅದಂತ ಅಲ್ಲಿ ವೆದರ್ ಏ ನೀರು ಭಾರಿ ಬೆಳಕ ಅಂತ ಗುಡದ್ ಮ್ಯಾಲಿಂದ ಅದೇ ಬರಿಪಾ ಜಲ್ಲಿಲಿ ಬರಿಪಾ ಅಂತನ ಕತ್ ಬಿಟ್ರ ಅವ್ರು ಎಲ್ಲ ಬರ್ತತವ್ ಯಾಕಂದ್ರೆ ಒಂದ ಬಿಸ ಇರ್ತದ ತಿರಿಗಾಡ ಕೈರಾಣ ಅಲ್ಲೇ
ಹಾ ಆಯ್ತುಗೋ ಎಂಟ ಎಂಟ ಲಿಷ್ಟ್ ಬಿಡ್ತನಿ ನೀನ್ ಅಲ್ಲಿಂತ ಬರ್ತ್
ಹಾ ನಾವ್ ಜಲ್ದಿನ ಹೋಗ್ಕ್ಯಾಸಿಂದ ಹನ್ನೆರಡು ಒಂದ್ ಗಂಟೀಗ್ ಬರಾಕ್ ಬರ್ತದ
ಹಾ ಅಷ್ಟೇ ಮಾಡಂ ಲೇಟ್ ಹೋದ್ವಂದ್ರ ಅಲ್ಲೇನ ಎಲ್ಲನ ಎಲ್ಲಾ ಸುಮ್ ಹೋಗಿರ್ತಾವ ಆಕಡೆ ಎಲ್ಲಸು
ಹಾ ಮತ್ತೆ ಹಂಗೆ ಮತ್ತೆ
ಹಾ ಎಲ್ಲ ಸ ನಾ ಬರತ್ನ ಎಲ್ಲಾ ಜಲಕ ಮಾಡೇನೆಲ್ಲಾ ಮಾಡನಿ
ಹಾ
ನಾ ಸುಮ್ನ ತಳಗ್ ತಿರ್ಗಾಡಕ್ ಹೋಕ್ತಾರೆ ಫೋನ್ ಹಚ್ದ್ಯಾ ಯಾಕ್ ಮುಂಜಾನೆ ಫೋನ್ ಹಚ್ದ್ಯಾ ನೆನ್ಪಿಲ್ಲ ಅಂತ ಮತ್ ಇದು ಮಾಡ್ದ್ಯಾ ಫೋನ್ ಎತ್ತಿ
ಅಲ್ಲದ ಮತ್ತೆ ಅದ್ರ ಸಲಾಗಿ ಹಚ್ಚಿದೆೇ ನಾ ಹೋದ್ರ ಆಯ್ ತ್ತಪ್ಪಾ ಇಲ್ಲಿ ಎಲ್ಲ ಅದು ಬುದ್ಧ ವಿವಾರ ನೋಡಮ್ಮೂ ಮತ್ತೆ ಗುಡ್ಡ ಗುಡ್ಡ ಬೆಟ್ಟ ಹೋಗಮ್ಮೂ ಅಲ್ಲಿ ಚಿಟ್ಟಿ ಕೊಡ್ತಾರ ಸೀತಾಪಲ್ ಪೀತಾಪಲ್ ಅರ್
ಹಾ
ಹಾ ಅರ್ಕಂದ್ ಕ್ಯಾಸಿಂದ ಮಜ್ಜಾಗ ಮಾಡಿ ಕ್ಯಾಸಿಂದ ಬಂದ್ಬಿಡಮ್ಮು
ಅದ್ರ ಕಡೆ ಹೋತ್ರ ಅಂತಲ್ಲ ಮತ್ತೆ ಬೇರೆ ಕಡೆಗ್ ಹೋತ್ರ ಅಂತಲ್ಲ
ಅಲ್ಲಾ ಅವ ಏ ಅವ್ರೇನ ಎಲ್ಲಾ ತಿರುಗಾಡ್ತಾರ ಖಾಲಿ ಅರಾಮ್ ನಡಿ ತದ ನಾವು ನೋಡ ಪ್ಲೇಸ್ ನೋಡಮ್ಮ. ಅದು ಆ ಗುಡಿ ಈ ಮ್ಯಾಗ ಅದು ಗುಡ್ದಾಗ ಅದ ಅಲ್ಲಿೊಂದು ಗುಡಿ ಹೋತಾರಂತ
ಹಾ
ಏ ಇವತ್ತ ಜಗ್ಗೆ ತಿರ್ಗಾಡ್ತಾರಂತ ನಿನ್ನೆ ಮಳಿ
ಏ ಯಾಕ್ ನಾವನ್ ಅವ್ರ ಜೊತೆ ಅಲ್ಲಾ ನಾನ್ ಅವ್ರ ಜೊತೆ ತಿರುಗಾಡ್
ಹಂಗಂದ್ಯಾ
ಹ್ಮ ಮತ್ ಸುಮ್ನೆ ಬಂದ್ ಬಿಡಮ್ ಕೆಲ್ಸ ಏನಾದ್ವತ್ತ ಮಳ್ಯಾದೆಲ್ಲ ಕೆಲಸ ಏನದೀಗ
ಅ ಇಲ್ಲ ಬ್ರೋ ಅಲ್ಲಾ ಮತ್ ಬಿಸಿಲರೇನಣ್ಣ ತಿರ್ಗಾಡಕ್ಕ
ಯಾ ಬಿಸಿಲ ಬರೀ ಮಾಡಾನ ಬೀಳತ ಇನ ಯಾಡ್ ನಾಲ್ಕು ದಿವ್ಸ ಮಳೆ ಅದಂತ
ಹೌದಪ್ಪ ಇಲ್ಲ ಮಳೀ ಪರ್ ಅದಿಕ್ಕೆ ಅದಿಕ್ಕೆ ಅಂದೆ ನಾನು ನಿನ್ನೆ ಅವ್ರಗ್ ಫೋನ್ ಹಚ್ಚಿದಲ್ಲ ನಾ ಆ ಹುಡುಗರಿಗೆ ಏ ಮತ್ತ ಹೆಂಗ ನಿಮ್ಮ ಮತ್ತೆ ಊಟಕನ ಹೋಗಂ ನಡ್ರಿ ಅಂತ ಅಂದೆ ನಾನು ಎ ಏ ಯಾ ಗುಡ್ಡಪ್ಪಾ ಫಸ್ಟಿಗೆ ಯಾ ಗುಡ್ಡಕ್ಕನಬೇಕ ಅವಾ ಯಾ ಗುಡ್ಡುಕೋಗಂಪಾ ಎಲ್ಲಿ ಹೋಗಮ್ ನಡಿ ಅಂತಂದ ನಾನ ಒಬಾಬಬ ಮತ್ತೆ ನೀನೇ ಒಂದೊಂದ್ ಟೈಮ್ ಅ ತರ್ತಿದಿ ಕೋಮ್ ಇದ್ಕೋಮ್ ಅಂತ ಅಂದ ಈಗ ನಾವ್ ಹೋಗಿ ಹೇಳಿದ್ರೆ ಏನ್ ಅಷ್ಟೊಂದು ಕೇರ ತಗೋ ಬಿಡಪ್ಪ ನೀನಂತ ಅಂದೆ ನಾನು ಅವ್ನಿಗೆ ಬೈದೆ
ಹಾ
ಇ ಏೇ ನಾನ್ ಸುಮನೆ ಒಂದು ನಾನ್ ಹೆಂಗ್ ಬಿಡ್ತನ ಇಂತ ಮಳೆ ಗಿಳ ಆಯ ಹಾಗದ ಓ್ ಮಡ್ರಿ ಅಂತಂದ ಅವ್ನು ಅಲ್ಲಿ ಏನ್ ಮಾಡಮ ಗೊತ್ತದ ಪಾಯ ಗುಡ್ ಕೋತಿವಲ್ಲ ಇವತ್ತು ಪಾಿಗಿ ಇಿ ಮಾಡಿ ಬಿಡಮ ಅಲ್ಲಿ
ಅವ ಅವ ಅವನ್ಗೆ ಫೋನ್ ಹಚ್ಚಿ ಹೇಳ್ಬೇಕಿಲ್ ಮತ್ತೆ
ಏ ಎಲ್ಲ ಹೇಳಿ ನಾನು ಈಗ ನಿನ್ಗ ಒಂದ ಬರೆ ಗುಡ್ಡಕ್ಕೊಗಮ್ ಅಂತ ಅಷ್ಟೇ ಹೇಳಿನ್ನಾ ನಿನಗ ನಿನ್ನೆ ನಿಮ್ಮ ಅಪ್ಪಿದ್ನಲ್ಲ ಮತ್ತೆಲ್ಲಿ ಪಾರ್ಟಿ ಗೀರ್ಟಿ ಅಂದ್ರ ಮತ್ ಅಂತದ್ಗೆಸಿಂದ ಅದಕ್ಕೆ ಮುಂಜೆ ಹಚ್ಚಿದ್ದೆ ನಾನ ಇವತ್ತ
ಹಾ ಹಂಗೇನಿಲ್ಲಾ ಹೊಂಬ್ತರೀ ಅವ್ರಿಗಿನ್ನ ಸ್ವಲ್ಪ ಜಲ್ದಿನ ಹೋಗಂಬ್ರಪ್ಪ ಪಾರ್ಟಿ ಗೀರ್ಟಿ ಅಂತ ಅಂದ್ಬಿಡ್ನಣ
ಈಗ ಅದ್ರಾಗ ಅದು ಸ್ವಿಮ್ಮಿಂಗ್ ಪೂಲ್ ಅದಕೋತಾರಂತ ಅಲ್ಲಿನೇ ಒಂದ್ ಎರಡ್ ತಾಸ ಲೇಟ್ ಆತದ
ಸ್ವಿಮಂಗ್ ಫೂಲ್ ಬಲ್ಲಿ ಅದ್ ಯಾರ್ಡ ತಾಸ ಲೇಟ್
ಏ ಮತ್ತೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದ್ರಾಗ ಹೊಸ್ ಗಾಯದಂತ ಕಡೆ ಬೀಗುಡಿ ದಾರಿ ಗಾಯದಂತ ಅಲ್ಲಿನ ಚಛಲ ಅದಂತ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇ ಒಂದ್ ಒಬ್ರಿಗೆ ನೂರು ರೂಪಾಯಿ ಆದಂತ ಇದೆ ಎಲ್ಲ ತಾಯ್ಸಿಗ ಆದಂತ ಮತ್ತ್ ನಾವೆಲ್ಲ ಹೋಗುವರ ಎರ ತಾಸ ಆಗ್ತದ ಅದು ಎರ ತಾಸ ಆತದ ಸುತ್ತ ತಳಕ್ಕೆ ಎರ ತಾಸ ಆತಸ್ಟ್ ಸ್ವಿಿ್ ಪೂಲ್ ಮುಗ್ಮ ಆಮೇಲೆಟ್ಟ ಕುಡ್ಕೋ ಮುಷಮ್ಮ ಆಮೇಲೆ ಪಾಕ್ಿ ಮಾಡಮ್ಮ
ಹಾ ನಡೀತೇವೆ ಪಾಠ ಚಂತನಾಥ ಪಾಠ ಅಂದ್ರ
ಹೌದೌದು
ಹಾ ಪಗ ಪಟ ಪಟ ಮುಸ ಬ ನೋಡ ಯಾಕಂದ್ರೆ ಲೇಟ್ ಮಾಡ್ಬಿಡ ಚೆಂಚಿಕ್ ಮಳಿ ಪಳಿ ಬಂತು ಂದ್ರೆ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಲಾಸ್ಟ್ಗೆ
ಹ್ಮ್ ಇಲ್ಲ ಹಂಗೆ ಮತ್ತೆ ಈಗ ಅದ್ರಾಗ ಮಳೆ ನೋಡ್ರೆ ಐತ್ತು ಗತದ ಹೆಂಗ್ ಮಾಡ್ಬೇಕಕ್ ನೋಡಿ ಈಗ
್ ನಾಲ್ಕು ದಿವಸ ತರ್ವದಲಾದಂತ ಮಳೆ ಯಾಕಂದ್ರೆ ನಮ್ ಚಂಜಿಕಿ ಪ ಅಸಲ್ ಪಾಟಿ ಎ
ಹೌದೌದು ಇದೆ ಲಾಸ್ಟ್ ನೋಡಪ ನಾವ ಒತ್ ಸಿಗದ ಮುಂದೆ ಸಿಗ ಇಲ್ಲ ಬರ ಫೋನಗೆ ಮಾತಾಡ್ತೀವಿ
ಹ್ಮ ಮತ್ೆ ಹಂಗಗೆ ಅದ ಯಾವಾಗ ಅಪ ರೂಪಕ್ಕ ಸಿಗತು ಆಯ್ತಾ ಅದನಲ್ಲ ಯಾಕಂದ್ರ ಈಗ ಕಾಲೇಜ್ ಮುಗತ ಎಲ್ಲ ಮುಗತು ಮತ್ತೆ ನಡೆಸಿ ಗಂಟು ನೋಡ್ಪ ಎಲ್ಲಾರ ಕಲ್ತ ಎಲ್ಲ ಹುಡೂರ್ ಹಡರ್ ಸೇರಿ
ಹೌದ ಹ ಏನ್ ಇಲ್ಲಾ ಹಂಗಗೆ ಆಗ್ಯದ ದೋಸ್ತಾ ಏನ್ ಮಾಡ್ತಿ ಏನಿಲ್ಲಾ
ಹ್ಮ್ ಯಾಕಂದ್ರ ಈ ಮುಂದೆ ಸಿಗದೇಾವದ ಸಿಗಲಾರ್ದೇವ ಮುಂದೆ ಯಾಕ ಎಲ್ಲಾರ ದಿಕ್ಕ ಒಬಬಡ್ತ ರ ಈಗ
ಹಾ ಹಂಗ್ಯಾರ ಮತ್ೆ ಯಾರು ಸಿಕ್ತಾರ ಈಗ ಇಲ್ದೆಲ್ಲಿ ಅವಾಗ ಒಂದೇ ತಲ್ಲ ಇದ್ವಿ ಒಂದೇ ಮಲಿ ಮುಗೀತು ಏನನ್ ಆಯ್ತಪ್ಪಾ ಈಗ ಅಂರ ಆಯ್ತು ಎಲ್ಲಾ ಮುಗೀತು ಡಿಗ್ರಿ ಮುಗೀತು ಕಡಿ ಊರ ಸೊಟ್ಲ ಅ್ರ ಆಯತು ಒಬ್ಬಬ್ರು ಊರಾಗ ಇರ್ತಾರ ಒಬ್ಬ್ರ ಬೆಂಗ್ಳೂರ್ಗ್ ೋ್ತಾವ್ ದುಡಿಯಕ ಇಲ್ಲ ಅವ ನೋಡವ ಭೀಮಾ ಬಾ ಬಾ ಅಂತಂದ ಜುಲಿ ಮಾಡಿ ಜುಲಿ ಮಾಡಿ ಸಾಕಾಯತ್ು ನನಗ ನಿಂದಗಡಿ ಒಪ್ಪಗಂದ ಬರೀ ಕೆಲ್ಸ ಕೆಲ್ಸ ಕೆಲ್ಸ ಅಂತ ಬಡದಾಡ್ತಾನ
ಅದೇ ಮತ್ತೆ ಅ ೇತ್ನಲ್ಲ ಕೆಲ್ಸ ಕೆಲ್ಸ ನಿಂತತ್ ಬಿಿಟ್ರಂದ್ರ ಯಾರ್ಕ ಯಾರ ಬರಂಗಲ್ ಈಗ
ಹಾ ಹೌದು
ನಾನನ್ ಈ ನಾನೇ ಆದ್ರೆ ಈ ಕೆಲ್ಸಗಳೆಲ್ಲ ನಮ್ಮ್ ಮೂರ ಬರೋ ಕೂತ್ನ ಅಕಸ್ಮಾತ್ ಕೆಲ್ಸನೋ ಇದ್ದು ಅ್ರ ನಾೇ ಬರುತ್ತಲ್ ಈಗ
ಹಾತ್ತ ಹೆಂಗ್ ಬರ್ತದ
ಹಾ ಕೆಲ್ಸಗಳು ಎಲ್ಲಾರಂಗ ಆಗಬ ಬಿಡದ
ಹೌದೌದು ಎಲ್ಲಿಯ ಏನ ಹುಡುಗರ ಏನ್ ಮನ್ಯಾಗ
ಹಾ ಹಡರ್ರ ಅದ್ರ ಕುೂತ ಇಲ್ಲ ಹುಡರ್ಕ ಕುಂತ
ಹೌದ ಅಣ ಎಲ್ಲಾ ಅದಕ್ಕೆ ಅ ಮತ್ತ ನಿಮ್ಮ ನಿಮ್ಮ ಅಪ್ಪಮ್ಮ ನಿಮ್ಮ ಅಪ್ಪ ಅಪ್ಪಗಿನ ಬೈತಾನೇನಪ್ಪಾ ಬಂದದಕ
ಎಲ್ಲ ಏೇಳನ ಏಳನ ಎಲ್ಲ
ಹೌದಣ ಲ್ಲ ಅದಕ್ಕೆ ಹೀಗೆ ಖಾಲಿಯ ನಾವು ಇದ ಚಾನ್ಸ ಮತ್ತೆ
ಹಾ ಹತಿ ಇತ್ತು ಇಂತ ಚಾನ್ಸ್ ಸಿಗಂಗೆಲ್ಲ ಮುಂದ ನಮ್ಗ
ಬೇ ಮತ್ ಸಿಗೋದೆಲ್ಲ ಬಿಡೋದಿಲ್ಲಾ ಯಗ ನೀನ್ ಯಕಡೆ ಹೋ್ತು ನಾ ಯಕಡೆ ಹೋಯ್ತುೋ ನೀಡಿಕ ನೀನೊಂದ ದೂರಾಗ ನಾನಂದ ದೂರ ಆ ಅವದು
ಯ ಎಲ್ಲರ ಒಂದೊಂತೂರಗ ಪನಾಗ ಕಾಂಟ್ರಾಕ್ಟರ್ ಮಾತಾಡ್ಕ ಲಾಸ್ಟ್ ಪನಾಗ ಮಾತಾಡ್ಬೇಕ
ಯತೋ ನಾ ನೋಡಿದೆಲ್ಲ ಒಂದ್ ಸ್ಟೋರಿ ಇಟ್ಟಿದ್ದೆ ದೋಸ್ತರು ಎಷ್ಟ ಚಲ ಇಟ್ಟಿದ್ದೆ ಗೊ
ಹಾ ನೋಡಿದೆ ಪೂ ನೋಡಿದೆ ನೋಡಿದೆಷ್ಟ ಸ್ಟೋರಿ ನೋಡಿದೆ
ಏ ಒಂಂತರಾ ಸ್ಟೋರಿ ನೋಡ್ದಾಗ ಒಂಂತರ ಸ ಇದ ಆಗ್ತದು ಅದು ವಾಜ ಮೂವಿ ಅಂತ ಆದ್ ನೋಡ್ರ ಆ ಮೂವಿ ನೋಡಬೇಕ್ ನೀನು
ಹಡ್ನೆ
ಹ ಆ ಊಟ ಮೆಮರೀಸು ಟೂರ್ ಹೋಗಿದ್ವಲ್ಲ ಓದ್ಸಲ
ಹಾ
ಹ ಅದು ನೋಡಿಬಿಡು ಫೋಟೋಸ್ ನೋಡಿಬಿಡು ಕಣ್ಣಗ್ ಹಂಗಿ ನೀರೇ ಬಂದ್ಬಿಡ್
ಮತ್ತೆ ಎಲ್ಲಾರೂ ತಿರ್ಗಾಡ್ದು ಬಟ್ಟು ಒಟ್ಟಿಗೆ ತಿರುಗಾಡು ಒಟ್ಟಿಗೆ ಎಲ್ಲ ಮ ಯಾಕಂದ್ರೆಗ ಜಲ್ದ ಆ ಸಡನ್ ಆಗ ದೂರ ಆಗಿಬಿಡತಲ್ಲ ಎಲ್ಲಾರ ಹಂಗಂತ ಎಲ್ಲಾರು ಫೀಲಿಂಗ್ ಆಗಿಬಿಡ್ದ್ ಈಗ ಹಪಾ ಎಲ್ಲಾರ ಎಲ್ಲಾರ ಜೊತೆ ಎಲ್ಲಾ ಜೊತೆ ತಿರುಗಾಡಿ ಎಲ್ಲ ಜೊತೆ ಗಾಣ ತಂಬ್ರ ತರ ತಿರುಗಾ ಎಲ್ಲ ಒಂದೇ ಗಂಗಳದಾಗಿ ಊಟ ಮಾಡಿ
ಬಾರಿತ್ ನಮಕ ನಮ್ ತಂಡನೇ ಬಾರಿ ಇತ್ತು ನಾ ಆ ಕಡೆ ಹೋಗೋದು ಒಬ್್ರ ಆಕಡೆ ಹೋದ್ರೆ ಒಬ್ರ ಕಡೆ ಅವ ಭಾಷೆ ಭೀಮ
ಹ್ ಮಕ್ಳಂತ ಏನಲ್ಲ ಒಟ್ಟ ನಕಿಲ್ ನಕಿಲ್ ಅಕಿಲಿ ಮಾಡಸ್ತಾರ ಅವ
ಏ ಅಂತವ್ ನೋಡ ನಕಲಿ ಮಾಡೋರು ಸಿಗದಲ್ಲ ಹಂಗೆ ನಮ ಂಗ್ ನಕ್ಲಿ ಮಾಡಕ ಬರಲ್ಲ ಅಂತರ ಜೊತಿದ್ರ ಹೆಂಗ್ ೈಮ್ ಓದತದ ಗೊತ್ತಾಗಲ್ಲ
ಹ ಮತ್ತೆ ಅವಾಗ ಒಬ್ರನ ಹಂಗಗೆ ಇದಿಲ್ಲ ಏನಲ್ಲ ಅವ ಒಬ್ಬ ತೂ ಅಂದ್ರೆ ಆಯ್ತು ರೆಡಿನಿ ಎಲ್ಲಾರ ಹಂಗ ನಾವು ಒಂದೊಂದು ಬ್ಯಾಚ್ ಒಂದೊಂದ ಬ್ಯಾಜ ಸುಮ್ ಸುಮ್ನ ದೂರ ಆಗ್ಯವ ಎಲ್ಲಸ
ಅೌ ನಮ್ದೇ ನೋಡುವ ದೂರ ಆಗ್ಲಾರ
ಹಾ ಮತ್ತೆ ಹಂಗಿೂ ನಾವ ಎಲ್ಲರ ಅಣ್ಣ ತಂಬ್ರ ತಗತಿದ್ವಲ್ಲಾ ಅಣ್ಣ ತಂಬ್ರಂಗ ಇದ್ದ ಎಲ್ಲ ಅಣ್ಣ ತಂಬ್ರಂಗ ಕೂಡಗಸಿಂದ ಎಲ್ಲ ಬೆಳ್ದ ಇಲ್ಲಿ ಮೊಟ್ಟ ಬಂದ ಲಾಸ್ಟ್ ದೂರ ಅಂದ್ರೆ ಹೆಂಗ ಅ್ದಾಳ
ಹಂಗಗೆ ಆತದು ಅದ್ರ ಬರೇ ಡಿಗ್ರಿ ಒಂದೇ ಅಲ್ಲಪ್ಪ ಪಿ ಯುಸನ್ ಒಂದೇ
ಹಾ ಎರಡ್ ಎರಡು ವರ್ಷ ಇದದ್ದು ಈ ಸಡನ್ ಆಗ ಒಂದೇ ವಾರದಾಗ ದೂರ ಆಗ್ಬಿಡ್ತು ಹ ಮತ್ತ ಆಯ್ತಿವತ್ತು ತೂತವಿ ಎಲ್ಲರೂ ಅಂತ ಕುಡ್ತವಿ ಮತ್ತೆ ಯಾವಾಗ ಮತ್ತೆ ಕಲ ಅದ ಆಯ್ತು
ಹೌದೌದಾ ಹಂಗಗೆ ಅ ನೋಡ ಎಲ್ಲಿ ಏನ ಅದಕ್ಕೆ ಕೇಳಿದೆೆ ನಾನ್ ನಿನ್ಗ ಈ ಜಲ್ದಿ ಬಾಪ ಜಲ್ದಿ ಹೋಗ್ ಇದ ನ ಗಾಡಿ ಹಯ್ದ್ ಕೂಡ ಮ್ಯಾಂಗ ಗಾಡಿ ಹೋಯದ್ರ ಅನುಕೂಲ ಆಗ್ತದಲ್ಲಿ ಇಲ್ಲ ಬಸಿ ಪಸಿಗೆ ಹೋದ್ರೆ ಅಲ್ಲಿ ತಿಗಾಡಕ್ ಅನುಕೂಲ ಆಗಲ್ಲ ಇಲ್ಲಿ ಎಷ್ಟು
ಅ ಗ ಗಾಡಿ ಭೀಮ ಭೀಮ ಗಾಡಿ ತ ಮಂದ ತೊಳ ಹಾಕ್ ಮಂದ್ ಆಯತು ನಾ ನಿ ಎರಡ್ಗಡೆ ಆಯತ ಎರಡ್ಗಡೆ ನಡಿದರಿ ಎರ
ಹಾ ಎಲ್ಲೆಲ್ಲ ಅದೇ ಭೀಮಗ್ ಹೇತನಿ ಅವ ಭೀಮಾ ಭಾಷೆ ಒಂದ್ ಗಾಡಿ ತರ್ತಾರ ನಾವ ಒಂದ್ ಗಾಡಿ ತರ್ತಮ್ಮ ಅವ ಇನ್ನು ಹ ಹೆಂಗ ಬರ್ ಬರ್ತಾನ ಅವ ಬಸ್ಸಗ್ ಬರ್ತಾನಂತವ ಅವನಲ್ಲಿ ಗಾಡಿ ಎಲ್ಲಾಪ್ಪ ಅಂತಂದ ಸಾಕಕ್ ಸಾಕ್ ಬಾ ನಮ್ದ ಎರಡ್ ಗಾಡಿ ಅವ ಆ ಎರಡ್ ಗಾಡಿ ತಗ ತಿರುಗಾಡಮ್ಮ ಅಂತಂದ ಹ ಮತ್ತೆ ಅಷ್ಟ ನೋಡೋಣ ಈ ಇತ್ತೊಂದ ದಿನ ಕಾಲಿ ಇತ್ತ ಅಂದ್ರ ಇವತ್ತು ಇದು ಮಾಡಮ್ಮ ಇವತ್ ಒಂದ ದಿನ ಹೋಮ್ಮ ಇಲ್ಲಾಂದ್ರ ನಾಳಗ್ ಒಂದ್ ದಿನ ಹೋಗಿ ಬಿಡಮ್ಮ ಕಡೆ ಅ ೋಟೋ ಶಾಪ್ ಅಕತ್ತ ನಾವು ಭಾಷೆ ಬಾಳಸಲ ಅಂದ್ರ ಬರ ಊಟ ತೆೆಗೆೋದು ಕ್ಯಾಮ್ರಾ ಲೇಸಿಂದ ಹ ಅದಕ್ಕ ಓಮ್ರಪ್ಪ ಅಂತಂದ ಹ ಏ ನೋಡ್ಲಲೆ ಕೊಡಿ ಇದನ್ನೇ ಆಗವಲ್ ಅದ್ರಾಗ ಇಲ್ಲಿ ಊರಗನ್ ಕೆಲ್ಸ ನಡೆ್ದಾವ ಅಂತಂದೆ ನಾನ್ ಮನೆೆ ಹಚ್ಚಿದ್ದೆ ಫೋನ್
ನಾಳಗ್ ಒಂದ್ಿವ್ಸ ರಜೆ ಮಾಡ್ಕೊಂಡ್ ಹೋಗ್ ಬರ ಅ್ತಾ ಇರಲ್ಲಾರ ಅಡೆ ತಜ್ಮಡಿ ಅಡೆ ಗುಡ್ಡುಕ
ಅದಕ್ಕ ಅವು ಇವತ್ತಾ ಏನ್ ಮಾಡಮ್ಮ ಸ್ವಿಮ್ಮಿಂಗ್ ಪೂಲು ಮತ್ತೆ
ಹಾ
ಹಾ ಸ ಸ್ವಿಮ್ಮಿಂಗ್ ಪೂಲು ಮತ್ತೆ ಕುಟಕ ಬರಿೀ ಇವತ್ತ ಪಾಟಿಲಿ ಬರ ಸುತ್ತಾಡಕ ಆತದ ನಾಳೆಗೆ ಫೋಟೋ ಶಾಪಿಗೆ ಹೋಗಕ್ ಬರ್ತನವರು
ಡ್ ಕಡೆ ಹೋಗಡೀ ನಾಳೆಗೆ ೋಟೋ ಸ್ಟುಡಿಯೋ ಹೋಗಡೀ
ಹ ಕ್ಯಾಮ್ರಾ ಕ್ಯಾಮ್ರಾ ನಾವವು ಭಾಷೆ ಕೇಳ್ತಾನಂತ ಎಷ್ಟು ಏಳೂರ ಏ ಎಂಟುನೂರು ರೂಪಾಯಿ ಆದಂತದದು
ಹಾ ಕೇಳದಗ ಆದ್ರೆ ಆತ ಅವ್ ಭಾಷೆ ಎಲ್ಲಿ ಅವ್ ಭಾಷೆ ಕೇಳ್ತನತಾನ
ಹ ಹ ಅವನ್ಿಗೆ ಗೊತ್ತದ ಅವ್ರು ಅವ್ರ ಸಂಬಂಧಿಕರದಾಗ ಇಬ್ಬರದ ಏನ್ ಮೂವರು ಫೋಟೋ ಸ್ಟಫೋಟೋ ಸ್ಟುಡಿಯ ಯವಾ
ಹಾ ಆಯ್ತಗ ಅವ್ ಯಾವ್ದ ಒ ನಡ್ಕೊಂಬ ಅಂತ ಹೇಳಿ ಹೇಳಡಿತ್ ನಮ್ಗ ಹಾ ಚಲೋತ್ನಾಗಿ ಅಲ್ಲ ಹಾ ಇದೆಲ್ಲ ಅಷ್ಟ
ಹೌದೌದು ಈ ಕಡೆ ಬಾರ ಎಲ್ಲಿ ಹುಡುಗರು ಮಾತ್ರ ತರ್ತಬರ
ಅದ್ರ ಕೂತ ಬಳಕ್ಕ ತ ಹೊೋಡೋರ ಜಗ್ಗ ಗೋಯಲ್ ಆಟ ಆಡಕ್ ಮಂತ ಸಾವನ್ ನೋಡ್ರಲ್ಲಿ
ಹೌದೌದ ಅ ಅಂತ ನಾನು ನೋಡ ನಿ ಮನೆಗ ಆದಷ್ಟತ್ ಹೇಳ ಹೋಗ್ ಒಟ್ಟ ಎಂಟವರೆಗ ಬಿಟ್ ಬಿಿಡ ನೋಡ ಹಂಗ ಏನೊಂದಾರದ ತಾಸ ಆದ ಜಳಕ ಗಿಳಕ ಮಾಡ ಮೈತಾಕ ಊಟ ಮಾಡಿ ಬಿಡ ಆಯ್ತು ಹೋಗ್ಬ ಬಿಡಕ್ ಬಾರು ಹ್ಮ ಹ್ಮ ಸರಿ ಸರಿ ತ ಅಷ್ಟ ಮಾಡ ಅದ್ಕ್ಕೆ ಫೋನ್ ಹಚ್ಚಿದ್ದೆ ನಾನು ಒಂದ್ ಮಾತ್ ಹೇಳಪ್ಪ ಅಂತಂದಳ್ಸ ಮತ್ತೆ ಆ ಪಟಿ ಮಾಡಾರಕ್ ರಕ್ಕದಾ ಪ ಎಪ್ಪ
ಅ ತ ಬ ಪರಕ್ಕ